ಹಾ ಹೇಳು ಏನ್ ಹೇಳ್ ಏನಿಲ್ಲ ಮ ಊಟ ಇನ್ನು ಇಲ್ಲ ಮಾಡ್ಬೇಕು ಆತಾವ ನ ಮಮ್ಮಿ
ಹೌದಾ
ಹ್ಮ
ಮತ್ತೆ ಹಏನ್ ಸಮಾಚಾರ ಸೂಟಿ ಯಾವಾಗ ಮುಗಿತು.
ಆಗಸ್ಟ್ ಗೆ
ಆಗಸ್ಟ್
ಹ್ಮ್
ಪೂರ್ವ ಕಡೆ
ಇಲ್ವಾ ಆಕೆಗೆ ಎಕ್ಸಾಮ್ ನಡತ್ತವ್ ಇಲ್ಲ ಇಲ್ಲ ಆಕೆನ ಮೀಟ್ ಆಗಿಲ್ಲ.
ಅ ದಿಂದ ಎಕ್ಸಾಮ್ ನಡೆಯತವ್ ಹ್ಮ್ ಯಾವಾಗ
ಆಕೆವು ಎಕ್ಸಾಮ್ ಯಾವಾಗದಾವ್ ಏನ್ ಕೇಳಿ ಇಲ್ಲಪ್ಪಾ ಆಕೆನ
ಹೌದಾ ಏನ್ ಮೀಟಾಗ ಬರ್ಬೇಕ
ಹಾ
ಮೀಟ್ ಹಾಕ್ ಬರ್ಬೇಕ್ ಏನಂದೆ ಪೂರ್ವಿನ
ಇಲ್ಲ ಏನ್ ಆಕಿ ಫೋನ್ ಹಚ್ಚಿಲ್ಲ ನಾವು ಹಚ್ಚಿಲ್ಲ
ಹೌದಾ ಎಕ್ಸಾಮದಾಗ ಬಿಜಿ ಅದಾಳ ಕಾಣತಕ್ಕಿ
ಹ್ಮ್
ಹಾ
ಎದ್ರಾಗ ಬಿಜಿ ಅದಾಳ ಏನು
ಹದ್ರೆ ಎಕ್ಸಾಮ್ ಇ ಮತ್ತ ಎದ್ರಗ ಬಿಸಿ ಇರ್ಬೇಕಪ್ಪ
ಓಕೆ ಅ ಸಾಮಾನದ ಓಕೆ ಬಿಸಿರಾಕ್
ಆ
ರಗಡ್ ಅದಾವ್ ಆಕೆಗೆ ಬಿಜಿ ಇರಾಕ್
ಅಕ್ಕಿಗ ಹಂತಾವ ಏನ ಅದವ ಆಕಿ ಬಿಸಿ ಇರಂತವು
ನೀ ಮಾಡ್ರಿರ್ತಾಳ ಟೈಮ್ ಪಾಸ್
ಒಟ್ಟ ಬಾಯಿ ಅನ್ನೋದು ಸುಮ್ಮನೆ ಇರಂಗಿಲ್ಲಲ್ಲ
ಅವ್ವ ದೇವರೇ ಯಾಕ ಇದೊಂದು ತ್ರಾಸ್ ಬಿಡುವ
ಅದು ಅದು ಒಂದ
ಬಾಯ್ ಬಿಟ್ರ ನಂಗ ಕಾಲ್ ಮಾಡಕ ಬರತೀಲ್ಲ ರೈ ನಂಬರಿಗೆ
ಹೌದಾ ಅಂದ್ರೆ ನಾ ಆಮೇಲೆಂದ ನಾ ಇಡ್ ಮನ್ಲಾ ಆಮ್ಯಾಗ ಮಾಡ ಟ್ರೈ ಮಾಡ ಅವಾಗ ನೋಡ ಬರ್ತಿರ್ ಬೆಕ ಹಿಂಗ್ಯಾ ಕಾತೆ ಲೇ ಇದ ಮಗೆೆಂದ
ಎನನಾಗಾದಕ್ಕಿ
ಹಿಂಗ್ಯಾಕಕೇತಿ ಅಂದೆ ಈಗ ಈಗ ಫೋನ್ ಹಚ್ಚಕ್ ಯಾರು ಇರ ಹಂಗಿಲ್ಲ ಸಿಕ್ ಕಾಗಿ ಹಿಂಗ ಆತೇತ ಅಂತ
ಹ್ಮ್ ಅದ ಅಂತಿನ ನಾನು
ಹ್ಮ್ ಹ್ಮ್
ಈಗ ಸಿಕ್ಕಾಗ ಒಂದೆರಡು ಕಾಲ್ ಮುಗಸುನ ಅಂದ್ರ ಆ ಮಾಡಾಕ ಬಿಡುದಿಲ್ಲದ
ಅಚ್ಚಾ ಅದೇ ಅಂದ್ರೆ ಇದು ಇಡ್ತೇ ಅಂದ ನ ಇದ ಆಗನ ಒಂದೆರಡ್ ಕಾಲ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಬ್ಯಾಕ್ ಮಾಡ
ಹ್ಮ
ಸ್ಪೂರಿ ಹಚ್ಚಲಾನ
ಎಲ್ಲ ಸ್ಕೂರ್ ಇವತ್ ಮಧ್ಯಾಹ್ನ ಹಚ್ಚಿದಲ್ಲಾ
ಎಲ್ಲಿ ತಿರ್ಗಾಕ ಹೋಗಿಯಾಳ
ಎಲ್ಲಿಲ್ಲ ಡೇಲಿ ಹಾಕಿ ಅವ್ರು ತಮ್ಮ ಪ್ಲಾನ್ ಮಾಡ್ತಾರ ಅಂತ ಬೆಳಗಾವಕ್ ಹೋಗೋಣ ಅಂತ ಹೇಳಿ
ಹ್ಮ್
ಮತ್ತ ಅಲ್ಲೇ ಮನ ಬಿದ್ದಿರ್ತಾರ
ಯಾರ
ಹ್ಮ
ಕರ್ಕೊಂಡ ಯ
ಯಾರ್ ಕರ್ಕೊಂಡ್ ಹೋಗ್ಬೇಕ ಅವ್ರ ಅವ್ರ ತಮ್ಮ ಹೊಸ ಗಾಡಿ ತಗೊಂಡಾರಲ ಅವ್ರ
ಪಾಪಗಂ
ನೀಲ್ಲ ಅದ ತಾರ
ಪಾಪ
ಹ್ಮ್
ಈ ಫೋಟೋಸ್ ಏನೂ ಹಾಕೆ ಇಲ್ಲ
ಹಾಕಿದ್ಲಲ್ಲ ಅವಾಗ ಇನ್ಸ್ಟಾದಾಗ.
ಏನೂ ಹಾಕಿಲ್ ನೋಡ್
ತಾರ್ ತಗೊಂಡಿದವರ್ ತಮ್ಮ ಹೊಡದದ್ ಹಾಕಿದ್ದಲ್ಲ ಹಾಕಿದ್ಲಲ್ಲಾ.
ಹು ಹಾಕಿಲ್ಲಯೇ.
ಸ್ನ್ಯಾಪು ಹಾಕಿತ್ಲಲ್ ಮನ್ನಿ.
ನಾವ
ಅವ್ರ್ ಮಾಮ ಹೊಳೆ ಆತಿದ್ದಲ್ಲ.
ಹಾ ಅಷ್ಟ್ ಲಕ್ಷ ಕೊಡ್ತಿಲ್ ಬಿಡಕಿ, ಕಂಟಿನ್ಯೂಸ್ ಮೂರ್ ದಿನ ಯಾಕೋ ಗಾಡಿದ ಹಾಕಾಗತ್ತ. ಇಲ್ಲ ನಂಗ ಅಷ್ಟ್ ಗೊತ್ತಾಗಿಲ್ಲ ತಗೊಂಡಿದ್ದೆ.
ಹ್ಮ್ ತಗೊಂದ್ ಬಾಳ ದಿನ ಆತ್ ನಾವ್ ಎಕ್ಸಾಮ್ ಬರೆತಿದ್ಯವಲ್ಲ ಅವಾಗ ತಗೊಂದಾರ.
ತಾರ್.
ಹಾ ಒನ್ ಟೂ ಮಂತ್ಸ್ ಆಯ್ತೇನೊ.
ತಾರ ತಾರಾಕ್ಸ್.
ಈ ಯಾವ್ದ್ ಗೊತ್ತಿಲ್ಲ ತಾರ್ ರಾಕ್ಸನ ಇರ್ಬೋದು ಮೇ ಬಿ.
ಮಾಲ್ ಓಪನ್ ಆಗ್ತೈತೀ?
ಹಾ ಗೊತ್ತಿಲ್ಲಂಗಾರ ಯಾವ್ದು. ತಾರ್ ಎಲ್ಲ ಇರ್ಬೋದು ಮೇ ಬಿ ನಾರ್ಮಲ್.
ಹಾ.
ಯಾರ್ ತೊಗಂದಾರ ಏನಾ?
ಹಾ.
ಹ್ಮ್.
ಏನಂದ್ಲು? ಮಧ್ಯಾಹ್ನ ಹಚ್ಚು.
ಏನಿಲ್ಲ ಖಾಲಿ ಟೈಮ್ ಪಾಸಾ, ಅಕಿಗ ಹೆಂಗ ಅಂದ್ರ ಆಕಿಗಿ ಟೈಮ್ ಪಾಸ್ ಆಗ್ಲಿಕ ಇಪ್ಪತ್ ಸತಿ ಹಚ್ಕೊತಾ ಕೂತು. ತಾಳೆನ ಕಟ್ ಮಾಡ್ಕೋತ ಕುಂದುರ್ತೇನಿ. ಎಷ್ಟ್ ಕಟ್ ಮಾಡ್ರಿನು ನಾಚಿಕೆನ ಇಲ್ಲ. ಹೊಳ್ಳ ಮಳ್ಳಿ ಹಸ್ತಾಳ.
ಹ್ಮ ಪಾಪ ಅದ ಏನ್ ಮಾಡ್ಬೇಕ್ ಹೇಳು ಒಂದ ಇರ್ತೈತ್ಯಾ ಮತ್ತ.
ಹ್ಮ್ ದೆವ್ವ ನನಗ ಇಲ್ಲಿ ಕೆಲ್ಸ ಬಿಟ್ರತಾವ.
ನೀನಗೇನ್ ಏನ್ತಾವಲ್ಲ ಕೆಲ್ಸ?
ಅಯ್ಯೋ ಅದ್ ಮಮ್ಮಿ ಮಾಡಂಗಿಲ್ಲಿ ಈಗ್ಶ ನಾನೆ ಮಾಡ್ಬೇಕಲ್ಲಾ.
ಏನ್ ಮಾಡ್ತಿ ಹೇಳ್ ಏನ್ ಕೆಲ್ಸ ಏನ್ ಮಾಡ್ತ ಗೊತ್ತಾಗ್ಬೇಕು.
ಹಿಟ್ ನದಿಡೋದು ಚಪಾತಿ
ಅವೆಲ್ಲ ನೀ ಏನ್ ಮಧ್ಯಾಹ್ನಾಗೆ ಮಾಡ್ಕೋ ಮಾಡುದು.
ನೀನ್ಗ್ ಹಿಟ್ಟ್ ನಾದಕ್ ಬರ್ತೈತೇನ್ ಹೇಳ್ರೀ ಬರೇ ಹಿಟ್ ನಾದಾಕಾ ಬರ್ತೈತೇನ್ ಹೇಳಿಲ್ಲ.
ನನ್ಗ ನ ಚಪಾತಿನೇ ಮಾಡ್ತೇನೆ ಲೇ ಹಿಟ್ಟೇನ್ ನಾದದು.
ನಿನಗ ಒಂದು ಒಗ್ಗರ್ಣಿ ಹಾಕಕ್ ಬರುದಿಲ್ಲದನ್ನ ಸಂತಕ್ಕೆ ಮ ನನಗ್ ಹೇಳಾತಿ.
ಅವ್ವ ಏನ್ ಸುಳ್ಳೆತಿರ್ಲಿ ಅಪ್ಪಾ ನಾ ಎಸ್ಸತಿ ನಾ ಪ್ರೇರಣದಾಗ ನನ್ ಕಡೆ ಮಾಡಿಸ್ ಮಾಡ್ಸ್ಕೊಂಡ್ ತಿಂದ್ವಿ ಚಲೋ ಮಾಡ್ತಿ ಶ್ರೇಯ ಅಂತೇಳಿ. ಮತ್ತೆ ಈಗ ಒಗ್ಗರ್ಣೆ ಹಾಕಕ್ ಬರಂಗಿಲ್ಲ ಅಂತೀರ್ಲಾ.
ಅದು ಮ್ಯಾಗಿ ಎಲ್ಲಾರು ಮಾಡ್ತಾರ. ನಿನಗ ನೀ ಮನ್ಯಾಗ್ ಏನ್ ಅಡಿಗಿ ಮಾಡಿ ಹೇಳ್ ಶ್ರೇಯ ಒಂದ್ ಹೇಳ?
ಅನ್ನ ಮಾಡ್ತೇನ ನಾ.
ಏ ಅವ್ವೀ ದೊಡ್ದ್ ಮಾಡಿಯ ಬಿಡ ಮತ್ತ.
ಏ ಮಸಾಲ್ ರೈಸ್ ಮಾಡ್ತೇನಿ, ಇಲ್ಲಿ ದೋಸಾ ಹಾಕೊಡ್ತೀನಿ, ಪಲ್ಯ ಮಾಡ್ತೇನಿ, ಹಿಟ್ ಕಲಿಸ್ತೇನಿ. ನಿ ಅಂದ್ರೆ ಚಪಾತಿ ಹಿಟ್ ನದ್ತಿನಿ ಚ, ಅಂದ್ರ. ಚಪಾತಿನೂ ಮಾಡ್ತೇನೆ ಅದ್ರೆ ಅಷ್ಟು ನೀಟಾಗಿ ಬರಂಗಿಲ್ಲ ಚಪಾತಿ ಮಾಡ್ತೇನಿ. ಮತ್ತ ತರಕಾರಿ ಕಟ್ ಮಾಡ್ಕೊಡ್ತ ನ ಮಮ್ಮಿಗೆ
ಹಬ ಬಾಳ ದೊಡ್ಡ ದೊಡ್ಡ ಕೆಲ್ಸ ಬಿಡವಾ ನಾ ಚಪಾತಿನೇ ಮಾಡ್ತೇನೆ ಈಗ
ಓ ಮೈ ಗಾಡ್ ಚಪಾತಿ ಮಾಡುದ್ ಕಲ್ತ್ಪಿಟ್ರಿ
ಹ್ಮ್
ಹಂಗ ನೋಡು ಸಿಚುವೇಶನ್ ಎಲ್ಲಾ ಕಲ್ಸ್ತೇತ್ ಅಂತರ್ಲಾ ಇದಕ್ಕ ಇಂತ ಟೈಮ್ ನೋಡ ಎತ್ತ
ಹ್ಮ ಆದ್ ಕರೆ ಬಿಡವಾ ನನ್ಗ್ ಏನಂದ್ರೆ ಏನು ಬರ್ತಿರ್ಲಿಲ್ಲ
ಆರಾಮ್ ರೂಮ್ ಮಾಡ್ಬೋದು ಬಿಡ್ಲೆ ಇನ್ನೇನು ಅಡ್ಗಿ ಮಾಡಕ್ ಕಲ್ತರಿ
ಡೈಲಿ ರೈಸ್ ಮಾಡ್ತ ಇದಿನಿ ಒಂದಿನ ಮಸಾಲೆ ರೈಸ್ ಒಂದಿನ ಟೊಮ್ಯಾಟ ಬಾತ ಅದ್ ಇದು ಮಾಡ್ತಿರ್ತಿನಿ
ಹಾ ಮತ್ ಹೆಂಗ್ ಗೊತ್ತ ನಮ್ದು ನೆಕ್ಸ್ಟ್ ಈ ಇಯಿರ್ ಬಿಿಟ್ಟು ನೆಕ್ಸ್ಟ್ ಇಯರ್ ಇಂತ ಹಾಸ್ಟೆಲ್ ಹಂಗ ಇರಂಗಿಲ್ಲ ಹಾಸ್ಟೆಲ್ದಾಗ ಇರಂಗಿಲ್ಲ
ಫೋರ್ತಿ ಇಯರ್
ಥರ್ಡ್ ಇಯರ್ ಹಾ ಫೋರ್ ಇರ್ ಹಾ ಫೋರ್ತ್ ಇಯರ್ ಇಲ್ಲ ಫೋರ್ತ್ ಇಯರ್ ಹಾಸ್ಟೆಲ್ದಾಗ ಇರಂಗಿಲ್ಲ
ಯಾಕ
ಅಂದ್ರ ಇಂಟರ್ನ್ಶಿಪ್ ಮಾಡಕ್ ಹೊರಗೆ ಹೋಗ್ಬೇಕು ಹಾಸ್ಟೆಲ್ ನಾಗ್ ಇಟ್ಕೊಳಂಗೆ ಇರಂಗಿಲ್ಲ
ಹ್ಮ್ ಎಲ್ಲಿ ಹೊಕ್ಕಿರ್ ನೀವ್ ಇಂಟರ್ನ್ಯಾಶಿಪ್ ಗೆ
ಎಲ್ಲಿ ಕೆ ಅದೆಲ್ಲ ಗೊತ್ತಿಲ್ಲ ಆದ್ರೆ ಅವಾಗ ಅವಾಗ ಕಾಲೇಜಿಗೆ ಬರ್ಬೇಕಲ್ಲ ಹಂಗೆ
ಹ್ಮ್ ಅದು ಎಟಿತ್ ಸೇಮ್ ಗೆ
ರಾಜ
ತಡಿ ಅಯ್ಯೋ ನಮ್ಮ ಮಮ್ಮಿ ಫೋನ್ ಹಚ್ಚಾತರ ಹ್ಮ್
ಏ ಅಂದ್ರೆ
ಕಟ್ ಮಾಡಿಲ್ಲ
ಹಾ ಈಗ ಅಂದ್ರದು ಸ್ಟಾರ್ಟಿಂಗ್ಗೆ ಫೋರ್ತ್ ಇಯರ್ ಸ್ಟಾರ್ಟಿಂಗ್ಗೆ ಹಾಸ್ಟೆಲ್ ಆಗಿರಾಂಗಿಲ್ಲ ನಾವು
ರೂಮ್ ಮಾಡ್ಕೊಳ್ಳೋರು ರೂಮ್ಕ ಮಾಡ್ಕೊಳದು ಪಿ. ಜಿ ಮಾಡ್ಕೊಳ್ಳೋರು ಪಿ. ಜಿ. ಮಾಡಕೊಳ್ಳೋದು ಹ್ಮ್ ಸೇಫ ನೆಕ್ಸ್ಟ್ ಇಯರ್ ಇದೊಂದು ವರ್ಷ
ಮ್ಮ ಯಾವ
ಸೆವೆಂತ್ ಸೇಮ್ ಎಲ್ಲೆ ಫೋರ್ತ್ ಸೇಮ್ ಫೋರ್ತ್ ಸೆಮ್ ಸ್ಟಾರ್ಟಿಂಗ್ಗೆ ಬರ್ತೇನಿ
ಫೋರ್ತ್
ಏ ತು ಸಿಕ್ಸ್ತ್ ಸೇಮ್ ಸ್ಟಾರ್ಟಿಂಗ್
ಓ ಹೊರಗನಾ ಇನ್ ಫಿಫ್ತ್ ಸೇಮ್ ಒಂದ ಬಿಡು ಹಾಸ್ಟೆಲ್
ಹ ಫಿಫತ್ ಸಿಕ್ಸ್ತ್ ಸೆವೆಂತಿಗಿ ಶಿಫ್ಟ್
ಬಾರಿ ಬಿಡವಾ
ಬಾರಿ ಬಿಡವಾ ಎಲ್ ಅಲ್ಲಿ ಅಲ್ಲಿ ಎಲ್ ಶಿಫ್ಟ್ ಆಗ್ತನ ಹೇಳ ಅಲ್ಲೆ ನಿಂಬಲ್ಲೇ ಸಾಯ್ತೇನೆ
ನಾವು ಅನ್ಕೊಂಡೆವ್ಲಿ ಪಿ. ಜಿ ದಾಗ ಇರೋದ್ ಬೇಡ ಏಟ್ ಸೆಮಿಗ್ ಅಂತಂದ
ಎಲ್ ಸಾಯಕ್ ಹೋಗಾತಿರಿ ಇಬ್ರು
ಅಂದ್ರೆ ಯಾವುದೋ ಒಂದ್ ರೂ್ಮ್ ಅಂದ್ರ ಅವಾಗ ಏನ್ ಗೊತ್ತಾನ ಎರಡ್ ಎರಡ್ ದಿನ ಅಷ್ಟ ಕಾಲೇಜ್ ಇರ್ತೈತಿ
ಹಾ
ಆಮೇಲ್ ಬಾಕಿ ಡೇಸ್ ಎಲ್ಲಾ ಹಂಗ ಖಾಲಿ ಪಿಲಿ
ಹಾ ಖಾಲಿ ಪೀಲಿ ಏನ್ ಮಾಡ್ತಿ
ಅದಕ್ಕ ಈ ಇಷ್ಟ ಏಳುವರೆ ಎಂಟ ಸಾವಿರ ರೆಂಟ್ ಎಲ್ಲ ಕೊಡುದ ಯಾಕ ಅಂತ
ಓ ಅದಕ್ಕ ಮನಿ ಯಾರದಾರ ಮನ್ಯಾಗ ಇರ್ಬೇಕ ಅನ್ಕೊಂಡಿರ ಏನ್.
ಮನಿ ಅಲ್ಲೇ ರೂಮ್ ತಗೊಂಡ್ರೆ ಒಂದ್ ನಾಲ್ಕೈದು ಸಾವಿರ ಆಗ್ತೈತೆ ಬಾಕಿ ಉಳಿತಾವಲ್ಲಾ.
ನಾಕೈದ್ ಸಾವಿರ ಹೆಂಗ ನೀ ದಿನ ಅಡ್ಗಿ ಅದು ಇದು.
ಅಲ್ಲ ರೂಮಿಗೆ ನಾಕು ಇಲ್ಲಾ ಐದ್ ಸಾವಿರ ಇಬ್ರು ಡಿವೈಡ್ ಮಾಡಿರ ಒಂದ್ ಎರಡೂವರೆ ಸಾವಿರ ಹಂಗ್ ಬರ್ತ
ನಾಲ್ಕೈದ್ ಸಾವರದಾಗ ಯ ಎಂಬ್ ರೂಮ್ ಕೊಡದ ನಿಮಗೆ ಇ ಯಾರ ಮೆಮರಿಲ್
ನಾವವು ನಾಲ್ಕೈದು ಸಾವಿರ ಅದಾವ್ ರೂಮ್ ನೋಡ ಬೇಕಿರ.
ಹೌದ.
ಹ್ಮ್.
ಹಾ.
ಅಡ್ವಾನ್ಸ್ ಅಷ್ಟು ಇಸ್ಕೊಂತಾರ.
ಹಾ.
ಆಮೇಲ್ ರೂಮ್ ಅಷ್ಟ ರೆಂಟ್ ಬಾಳ ಇರಂಗಿಲ್ಲ ನಾವು ನಾವ ಅವ್ರ ಅವ್ರೆನ್ ನಮ್ಗ್ ಊಟ ಕೊಡಲ್ಲ ಏನ್ ಇರಂಗಿಲ್ಲ.
ಹ್ಮ್ ಹ್ಮ್ ಹ್ಮ್.
ಅಷ್ಟ ಅದಕ್ಕ ಹಂಗ ಅನ್ಕೊಂಡಿವಿ.
ನಾನು ನೀವ ಇಬರು ಹೊ ನೀವಿ ಇಬ್ಬರು ಮಂಗ್ಯಾಗೋಳ ಬಾ ಅಂ ಬಾ ಬಾ ಅಂತ ಕಾಡಾತಿರ್ ಪೀಜಿಗ ಅಂತ ಹೇಳಿ. ಸೆವೆಂತ್ ಸೇಮ್ ಪಿ ಜಿ ಬರ್ಬೇಕಂತ ಅನ್ಕೊಂಡ್ರೆ ನೀವು ರೂಮ್ ಮಾಡೋನು.
ಮೂರು ಜನ.
ನಾವ್ ಮೂರು ಜನ ರೂಮ್ದಾಗ ಇದ್ರ ಆಯ್ತು ಉದಾರ ಆಗ್ತೇವಿ.
ಏನ್ ಆಗಾಂಗಿಲ್ಲ ತೊಗೊ.
ಆ ಅಲ್ಲೇ ರೂಮ್ದಾಗ ನಿಮ್ ರೂಮ್ದಾಗೆ ನೋಡೆನ ತಿಂಡಿ ಒಂದ್ ಗಂಗಾಳ ತೊಲ್ಯಾಕ್ ತೊಳಿ ನಾ ತೊಳಿ ನಾ ಮಾಡೆ ನೀ ಮಾಡಿ.
ಅವಾಗ ಮತ್ತ್ ಮಾಡಕ ಬೇಕಕೈತ್ಲ ಅವಾಗ್ ಮಾಡದು.
ಹಾ ಅವಾಗ ಆಪ್ಷನ್ ಇರಂಗಿಲ್ಲ ಮಾಡಕಬೇಕ ಆಗೇಕ್ಯ.
ಹ್ಮ್ ನಮ್ಮ ಮಮ್ಮಿಗ್ ನನ್ ಹೆಂಗ್ ಬಡಿತಾಳಂದ್ರ.
ಬೈತಾರನಾ ಮಾಡ ಮಾಡಂತ.
ಅಲ್ಲ ಆಗಳಿಂದ ಫೋನ್ ಹಚಾತಾಳ ಊಟಕ್ ಬಾ ಅಂತ ಹೇಳಿ.
ನಿ ಎಲ್ ಬಂದ ಕುೂತಿ ಮತ್ತ.
ಮ್ಯಾಲ ರೂಮ್ದಾಗ್.
ಮ್ಯಾಗ ಯವ್ವಾ ಇದ ಮಾತಾಡೋ ಸಂಬಂಧ.
ಹ್ಮ್.
ಅಲ್ಲೇ ಕೆಳಗೆ ಮಾತಾಡ್ಬೋದು ಅಲ್ಲಿ ನೆಟ್ವರ್ಕ್ ಹೊರಂಗಿಲ್ಲ ಏನ.
ಬರ್ತೈತಿ ಏನ್ ಮಮ್ಮಿ.
ಮತ್ತ.
ಬರ್ತ್ನ ನೀವ ಮಾಡ್ರಿ ಮತ್ತೆ ಏನಿಲ್ಲ ಹೇಳ್ರಿ.
ಅತ್ ಏನಿಲ್ಲವಾ ಎಲ್ಲಾ ನಿಮ್ ಕಡೆ ಸುದ್ದಿಗಳು ನಮ್ಮ್ ಕಡೆ ಏನ್ ಸುದ್ದಿ ಇಲ್ಲ ಏ
ನಮ್ಮ್ ಕಡೆ ಏನ್ ಹೇಳುತ್ತವ ನೀನಗ್. ನಮ್ಮ್ ಮಮ್ಮಿ ಒಂದು ನಾಕ್ ಸತಿ ಮಿಸ್ ಕಾಲ್ ಮಾಡ್ಯಾಳ ಹ.
ಮಳಿ ಬರಾತದ.
ಹ್ಮ್ ಮಳೆ ಈಗ್ ಈಗ ಸ್ಟಾರ್ಟ್ ಆಗೇತವ ಇಷ್ಟ್ ದಿನ ಫುಲ್ ಬಿಸಿಲ.
ಮಳಿ ಬಂದೈತ ಒಟ್ಟ ಸ್ವಲ್ಪರ ಬಂದೈತಿ. ಇವತ್ತ ಆಗೈತೆ. ಒಟ್ಟ ಮಳಿನೇ ಇಲ್ಲ ಅನ್ನಾಕತ್ತಿದ್ರ ಆಕಡೆ ನಮ್ಮ್ ಮಮ್ಮಿ ಅದಕ್ ಕೇಳ್ದ.
ಹೌದ ಇಲ್ಲ ಇಲ್ಲ ಇವತ್ತನ ಆಗೇತಿ.
ಜೋರ ಆಯ್ತಾ ಸ್ವಲ್ಪ ಅಟ್ ಬಂದ್ ಹೋ್ತ
ಆಗೇತಿ ಇವತ್ ಬೆಟರ್ ಆಗೇೈತಿ
ಹಾ
ಅಲ್ಲೆ
ಆಯ್ತ ಆಯ್ತು ಊಟಾ ಮಾಡ
ಹಓ ಆಯ್ತು ಊಟ ಮಾಡಿ ಹಚ್ಲ ಈ ನಂಬರ್ಗೆ
ಊಟ ಮಾಡ ಹಚ್ಚನ ಅಂದ್ರೆ ಅದಕ್
ಇಲ್ಲ ಊಟಾ ಮಾಡ್ಕೋತಾನ ಮಾತಾಡ್ಲು
ಹ್ಮ ಊಟ ಮಾಡ್ಕೊಂತ್ ಮಾತಾಡ್ಲಾ
ಆಯ್ತು ಹ್ಮ್